ನಮ್ಮದು ಕೊನೆಯ
ಕರೆ
ಕರೆ ಆಗಿದೆ
ಹ್ಮ್ ಮತ್ತೆ ನಡಿ
ಹ್ಮ್ ಏನ್ ಮಾಡ್ತಾ ಇದ್ದೀರಾ ಇಲ್ಲೇ ಇದ್ದೀರಾ.
ನಾ ನನ್ನ ಮನೆಯಲ್ಲಿದ್ದೇನೆ
ಅಡಗೆ ಮನೇಲಿ ಇದ್ದೀರಾ.
ಹ್ಮ್ ನನಗೆ ತುಂಬಾ ನಿದ್ದೆ ಬರುತ್ತೆಇದೆ.
ಇದು ಕೊನೆಯ ಮಾತು ಪ್ರೇಮ ದಯವಿಟ್ಟು ಮಾತನಾಡಿ.
ಸರಿ ಆಯಿತು ನನ್ನ ಅಣ್ಣನ ಕರೆಗಳನ್ನು ನಿಮ್ಮ ಫೋನಿಗೆ ಹಾಕಿಕೊಳ್ಳಿ.
ಹ್ಮ್
ನನಗೆ ಕರೆ ಮಾಡಿ
ಹ್ಮ್ ಸರಿ
ಹ್ಮ್
ಮತ್ತೆ ಇನ್ನೇನೋ ಸಮಾಚಾರ
ಏನ್ ಇಲ್ಲೇ ನಿನ್ನ ತಂಗಿ
ಅವರು ಮಲಿ ಮಲ್ಲಿಗಿದ್ದಾರೆ ದೂರವಾಣಿ ನೋಡುತ್ತಿದ್ದಾರೆ.
ಹ್ಮ್ ಹ್ಮ್ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೇವೆ ನಾವು.
ಯಾವಾಗ ಹೋಗಬೇಕು.
ಗೊತ್ತಿಲ್ಲ
ಹೋಗಿ ಬನ್ನಿ ಒಳ್ಳೇದಾಗಲಿ.
ನೀವು ಬರುದಿಲ್ಲ
ನೋಡುತ್ತೇನೆ.
ಏನನ್ನು
ಸಮಯವಿದ್ದರೆ ಬರುತ್ತೇನೆ.
ಹ್ಮ್
ನಿಮ್ಗೆ ಯಾಕೋ ತುಂಬಾ ಪುಣ್ಯ ಕೂ ಟಿ ಗೋವಿನ್ ಹಾಡು ಕೇಳಬೇಕ ಅನ್ನಿಸುತ್ತಿದೆ.
ಯಾಕೆ ಏನಾಯ್ತು
ಏನು ಇಲ್ಲ ಸುಮ್ಮನೆ ಕೇಳಬೇಕ ಅನ್ಸುತ್ತದೆ ಅಷ್ಟೆ
ಹ್ಮ್ ನಾನದು ದೂರವಾಣಿಯಲ್ಲಿ ಹಾಕಿರುವುದನ್ನು ನೋಡಿದ್ದೀರಾ ನೀವು
ಎಲ್ಲಿ ದೂರವಾಣಿಯಲ್ಲಿ ನಮ್ಮ ನಿಮ್ಮ
ನಾ ಅನ್ನ ಫೋನ್ನಲ್ಲಿ ಹಾಕಿದ್ದೇನೆ ನೋಡಿ
ಯಾವಾಗ
ನಾನು ಇವತ್ತು ಮಧ್ಯಾಹ್ನ ಹಾಕಿದ್ದೀನಲ್ಲಾ
ಹ್ಮ್ ಹ್ಮ್ ಹೇಳಿ ಹೇಳಿ
ಹೇಗಿದೆ
ಪರವಾಗಿಲ್ಲ ಯಾಕೆ ನೀವು ಆತರ ಹಾಕಿದೀರಿ ನಿಮ್ಮನ್ನು ಯಾರು ಬಿಟ್ಟೋಗಿದ್ದಾರೆ
ಆಕೆ ತುಂಬಾ ನೆನಪಾದರು
ಯಾರು
ನನ್ನ ಸ್ನೇಹಿತ
ಅದೇ ಇದೇ ಊರಿನಲ್ಲಿ ಹಿರೇ ಕೊನೆಯೆಯಲ್ಲಿ ಇದ್ದಾಳೆ ಯಾಕೆ ನೀವು ಕರೆ ಮಾಡಿ ಮಾತನಾಡಬೇಕಿತ್ತು
ನಾನ್ ಮಾತನಾಡುವುದಿಲ್ಲ
ನೆನಪಾಯ
ಅವಳಿಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೇನೆ ಅವಳಿಗೆ ಒಂದು ಚೂರು ನೀಯತ್ತಿಲ್ಲ ಹ್ಮ್ ಅವಣ್ಣ ಅವಣ್ಣ
ಹೇಳಿ ಹೇಳಿ
ಮೊನ್ನೆ ನಡೆದುಕೊಂಡು ಬರಬೇಕಾದ್ರೆ ನಾನು ನಿನ್ನ ಗೆಳತಿ ಮತ್ ಮತ್ತೆ ಅವರ ಮನೆ ಪಕ್ಕದ ಹುಡುಗಿ ನಮ್ಮ ಕಾಲೇಜಿಗೆ ಬರುತ್ತಳಲ್ಲ
ಹ್ಮ್
ಅವಳು ಮತ್ ಅವರಮ್ಮ ಬಂದ ಬರುತ್ತಿದ್ದೆವು
ಹ್ಮ್
ಅವಣ್ಣ ಅಷ್ಟು ದೂರದಿಂದಲೇ ನನ್ನನ್ನು ನೋಡಿ
ಹ್ಮ್
ತಲೆಗೆ ಹಾಕಿದ್ದನ್ನು ತೆಗೆದು ಕೈಯಲ್ಲಿಡ್ಕೊಂಡು ನನ್ನನ್ನು ನೋಡಿ ನಗೆದರು
ಹ ನೀವು ಮಾತಾನಾಡಿದ್ದೀರಾ
ಇಲ್ಲ ಅವರು ಗಾಡಿಯಲ್ಲಿ ಆಗೆ ಹೋಗಿಬಿಟ್ಟರು
ಹ ಹಾ ಅವರಿಗೆ ಒಂದಲ್ಲ ಒಂದು ದಿನ ಅರ್ಥವಾಗುತ್ತದೆ
ಹ ಅಣ್ಣ ಮೊನ್ನೆ ಸಿಕ್ಕಿ
ಹಾ
ಮಾತನಾಡಿದರು ಯಾಕೆ ನೀವು ಇಬ್ಬರು ಮಾತನಾಡುತ್ತಿಲ್ಲ ಏನಾಯ್ತು ಅಂತ ಕೇಳಿ
ಅದಕ್ಕೆ ನೀವ್ ಏನು ಹೇಳಿದ್ದೀರಾ
ನನಗೆ ಗೊತ್ತಿಲ್ಲ ನಿಮ್ಮ ಹುಡುಗಿ ತುಂಬಾ ದೊಡ್ಡೋಳಾಗಿದ್ದಾಳೆ
ಹ
ನಮ್ಮ ಬಳಿಯೆಲ್ಲ ಮಾತನಾಡುವುದಿಲ್ಲ
ಹಾ
ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಅಂದೆ
ಒಂದೆಲ್ಲ ಒಂದ್ ಶಾಿ
ಹ್ಮ್ ಈಗ ತೆಗೆದು ಬಿಡುತ್ತೇನೆ ಅದನ್ನ
ಏನನ್ನ
ಹಾಕಿರುವುದನ್ನ
ಇ ತೆಗೆದು ಬಿಡಿ ಯಾಕೆ ಒಬ್ಬರಿಗೋಸ್ಕರ ನಾವು ಏನೇನ್ ಮಾಡ್ಬೇಕು
ಅದಕ್ಕೆ ನನಗೆ ಮಧ್ಯಾಹ್ನ ತುಂಬಾ ಬೇಜಾರಾಯ್ತು
ಬೇಜಾರಾದಗ ಸ್ವಲ್ಪತ್ತು ದೂರವಾಣಿಯನ್ನು ಪಕ್ಕದಲ್ಲಿ ಇಟ್ಟು ಕಣ್ಣು ಮುಚ್ಚಿ ಸ್ವಲ್ಪತ್ತು ಇರಬೇಕು ಆಗ ಸರಿ ಹೋಗುತ್ತೆ
ಅದಕ್ಕೆ ಹಾಕಿದೆ ಈಗ ತೆಗೆದು ಬಿಡುತ್ತೇನೆ ಅದನ್ನು
ನಿಮಗೆ ಹಾಕಬೇಕ ಅನ್ಸಿದರೆ ಅದೇ ಹಾಡನ್ನ ಒಂದು ನೂರು ಸಲ ಕೇಳರಿ ಬೇಕಾದರೆ ಆತರ ಅಲ್ಲಾ ಹಾಕಬೇಡಿ ಹ್ಮ
ಮೀನ್ನು ಮೇಲೆ ಹಾಕುವುದಿಲ್ಲ
ಹ್ಮ
ಇನ್ನೇನು
ನೀನು ಇದಿಯಾ.
ನಿನ್ನ ತಾಯಿ ಏನ್ ಮಾಡುತ್ತಿದ್ದಾರೆ.
ಹಾ
ತ್ತಾರೆ.
ಮಲಗಿದ್ದಾರಾ. ನಿನ್ನ ತಾತ.
ಮತ್ತ ಆಮೇಲ್ ಮಾಡ.
ನಾಳೆ ನಮಗ ಏನ್ ಕುಡಿಸ. ತ್ತೀರಾ.
ನಮ್ಮ ಹತ್ರ ಹಣ ಮಿಗ್ಲಿದರೆ ಏನಾದರು ಕೊಡಸತೆ.
ಇಲ್ಲ ಅಂದರೆ.
ಇಲ್ಲ ಅಂದ್ರೆ ಏನು ಇಲ್ಲ ತೆಂಗಿನಕಾಯಿ ಚಿಪ್ಪ ಕೊಡಸತಿನಿ.
ನಿನ್ನ ತಂಗಿ ನಿನಗೆ ಬಟ್ಟೆ ಕೊಡಿಸುತ್ತಾಳ ನಿನ್ನ ಬಳಿ ಇರುವ ಹಣ ಏನ್ ಮಾಡ್ತೀಯಾ.
ಅವಳತ್ರ ಐದ ರೂಪೇ ಎಷ್ಟ.
ಹ್ಮ್.
ಐದು ರೂಪಾಯಿ ಅಷ್ಟೇ.
ಏ ಇಲ್ಲ ಅವಳು ನನ್ನ ಬಳಿ ಇದೆ ನಾನ ಕೊಡಿಸುತ್ತೇನೆ.
ಅವಳು ಸುಮ್ನೆ ಅಂದಳು ದೇವರಾಣೇ ಅವಳತ್ರ ಒಂದ್ ರೂಪಾಯಿ ಇಲ್ಲ.
ನೀವ್ ಯಾಕ ಇನ್ನು ತಂಗಿಗೆ ಇದ ಮಾಡ್ತೀಯಾ.
ಅಯ್ಯೋ ನೀವು ಅಷ್ಟು. ಅವಳ ದೂರವಾಣಿಯನ್ನು ತೆಗೆದುಕೊಂಡ ನೋಡಲು ಅಷ್ಟೊಂದು.
ಸರಿ ಆಯ್ತು ಬಿಡಿ ಹೋಗಲಿ.
ಮತ್ತೆ ಏನು ಸಮಾಚಾರ.
ಹೇಳಬೇಕು ನೀವೇ.
ನಮ್ಮದೇನೂ ಇಲ್ಲ.
ನಮ್ಮದು ಏನಿಲ್ಲ. ನಡೆದೆರೆ ಕೇಳುವುದು.
ಹೌದಾ.
ಹ್ಮ್
ನಿಮ್ಮ ತಂದೆ ತಾಯಿ ಮಲಗಿದ್ದಾರಾ.
ಹ್ಮ್ ಮಲಗಿದ್ದರೆ ನೀವು ಮಲಗಿಲ್ಲವ.
ಇನ್ನು ಮಲಗಿಲ್ಲ ಮಲಗ ಬೇಕು.
ಹ್ಮ್.
ನಾಳೆ ನೀವು.
ಹ್ಮ್.
ನನ್ನ ಅಣ್ಣನ ಕರೆಗಳನ್ನು ನೀವು ತೆಗೆದುಕೊಂಡು ನನಗೆ ಮಾಡಿ.
ಹ್ಮ್ ಸರಿ ಮಾಡುತೆನಿ.
ಹ್ಮ್. ಈ ಮಾತನಾಡುವಾಗ ಸಮಯವೇ ಹೋಗುವುದಿಲ್ಲ.
ಹೌದು ಸಮಯವೇ ಹೋಗುವದಿಲ್ಲ.
ಬೇರೆ ಸಮಯದಲ್ಲಿ ಬೆಷ್ಟು ಬೇಗ ಹೋಗುತ್ತೆ ಹ್ಮ್. ಇನ್ನೇನು.
ನಿವೇ ಹೇಳಿ ಕೇಳುತ್ತೇ.
ನಮ್ಮ ಕಾಲೇಜಿನಲ್ಲಿ.
ಹ್ಮ್
ದೂರವಾಣಿಯನ್ನು ಉಪಯೋಗಿಸುವಂತಿಲ್ಲ.
ಹಾ
ದೂರವಾಣಿಯಲ್ಲಿ ಸೆರೆಡಿಯೋ ಎಂತಿಲ್ಲ.
ಹಂಗಾದರೆ.
ರಿಲ್ಸ್ ಮಾಡುವಂತಿಲ್ಲ. ಇದೆಲ್ಲಾ ಹಾಕಿದ್ದಾರೆ. ಭಾನುವಾರನು ಕೆಲಸ ಮಾಡಬೇಕು. ಸರ್ಕಾರಿ ರಜೆ ಇಲ್ಲ ಮಾಡಲೇಬೇಕು ಕೆಲಸ.
ಭಾನವಾರನುೂ ರಜೆ ಇಲ್ವಾ.
ಹ್ಮ ಹ್ಮ.
ವತ್ತಿಂದ ನಿಮಗೆ.
ಹ್ಮ್ ಮುಂದಿನ ವಾರ.
ಎಲ್ಲೋ ಕೆಲ್ಸಕ್ಕೆ ಹೋಗುತ್ತೀನಿ ಎಂದಾರಲ್ಲ ಅದು ಆಗಲಿಲ್ವ.
ಆ ನನ್ನ ಸ್ನೇಹಿತೆ ನೋಡುತ್ತಿದ್ದಾಳೆ ಹೋಗಬೇಕು.
ಸರಿ ಹೋಗ್ರೀ.
ಹ್ಮ್ ಇನ್ನೇನು
ಹೇಳಿ ನೀವೇ.
ಹ ಆಗ್ಲ ನೀ ತಂಗಿ ಏನ್ ಹೇಳುತ್ತಿದ್ದಳು.
ಏನ್ ಹೇಳುತ್ತಿದ್ದರು.
ಎನು ಹತ್ತು ಕುರಿ ಐವತ್ತು ಕೋಳಿ.
ನಿಮಗೆ ತಾನೇ ಹೇಳಿದ್ದು ನನ್ನಗಲ್ಲ ಅಲ್ಲ.
ಹೌದಾ
ನಿನಗೆ ಮತ್ತೆ ನಿಮ್ಮ ತಾಯಿಗೆ ತಾನೇ ಹೇಳಿದ್ದವ್ರು.
ನನಗೇನೇನಪ್ಪಿಲ್ಲ. ಹ್ಮ್ ನೋಡಿ ನಮ್ಮ ಊರಿನಲ್ಲಿ ಒಂದು . ನನಗೆ ಗೊತ್ತಿಲ್ಲ ಸಂಜೆ ಕರೆ ಮಾಡಿದ್ದೆ.
ಅಲ್ಲ ಅವ್ರು ಯಾವಗ ಇಂತೂರಿಗೆ ಬರುತ್ತಾರೆ ಬೆಂಗಳೂರಿಗೆ.
ಗೊತ್ತಿಲ್ಲ ಯಾಕೆ.
ಕೇಳಿದೆೆ ಎಷ್ಟು ದಿನ ಪ್ರವಾಸಕ್ಕೆ ಹೋಗಿದ್ದಾರೆ.
ಗೊತ್ತಿಲ್ಲ ನನಗೆ ಎಷ್ಟು ದಿನವ. ಇನ್ನೇನು
ಇನ್ನೇನು ಮುಂಜಾನೆ ಬ ಬೇಗ ಹೆದ್ದೇಳಿ.
ಯಾಕೆ
ನಿಮ್ಮ ತಂದೆ ತಾಯಿ ಹತ್ರ ಬಯಸ್ಕೊಳ್ಳಬೇಡಿ.
ಏನ್ ಮಾಡುದು ಮುಂಜಾನೆ ಬೇಗ ನಿದ್ದೆ ಬರುದು
ಹೌದು ಮುಂಜಾನೆನೆೇ ನಿದ್ದೆ ಬರುತ್ತೆ ಆದ್ರೆ ಅವ್ರಿಗೆ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮುಂಜಾನೆ ಹೆಣ್ಣು ಮಕ್ಕಳು ಎದ್ದಳಬೇಕು ಅಂತ ಹೇಳುತ್ತಾರೆ ಏನ್ ಮಾಡ
ಹ್ಮ್
ಏನ್ ಮಾಡಕ್ಕ ಆಗಲ್ಲ ಹಣೆ ಬರ.
ಹ್ಮ್ ಇನ್ನೇನು
ನಿನ್ನೇನು ನಿಮ್ಮ ಅಜ್ಜಿ ಇಲ್ಲಲ್ಲ ನೀವು ಮಂಚದ ಮೇಲೆ ಮಲಗರಿ
ಹ್ಮ್ ನನಗೆ ಇಷ್ಟವಾಗುವುದಿಲ್ಲ.
ಆ ಮಂಚದ ಮೇಲೆ ಇರೋ ಬೆಡ್ ಶೀಟ್ ಅನ್ನು ಎತ್ತಿ ನಿಮ್ಮದು ಹಾಕೊಂಡು ಮಲಗರಿ
ಹ್ಞ ಹ್ಞೂ ಹ್ ಬೇಡ
ಹೌದಾ
ಹ್ಮ್ ಅಭ್ಯಾಸವಿಲ್ಲ.
ಮತ್ತೆ ಇನ್ನೇರು ಸಮಾಚಾರ ನಿಮಗೆ ತುಂಬಾ ನಿದ್ದೆ ಬರುತ್ತದೆಯಲ್ಲ
ಸ್ವಲ್ಪ ಬರುತ್ತಿದೆ.
ಹ್ಮ್ ಆಯ್ತು ಆಯ್ತು ಮಲಗಿರಿ
ಇನ್ನೇನು.
ಹ್ಮ
ಏ ನೀವು ಎಷ್ಟೊತ್ತುಗೇ ಮಲಗುದು
ನಾನು ಎರಡು ಗಂಟೆ, ಒಂದೂವರೆ, ಮೂರು ಗಂಟೆ,
ಏನ್ ಮಾಡ್ತಾ ಇರ್ತೀರಾ ಅಷ್ಟು ಹೊತ್
ನಾನು ದೂರವಾಣಿಯನ್ನು ನೋಡುತ್ತೇನೆ.
ನನಗೆ ಹೇಳುತ್ತೀರಾ ನೋಡಬೇಡ ಅಂತ ನೀವ್ ಯಾಕೆ ನೋಡ್ತೀರ
ಅಂದರೆ ನಿಮಗೆ ಕಣ್ಣುನೋವ್ ಅದೆಲ್ಲ ಅದಕ್ಕೆ ನೋಡಬೇಡಿ ಅಂತ ಹೇಳುತ್ತೇನೆ ಅಷ್ಟೇ
ಹ್ಮ್
ಚೆನ್ನಾಗಿರಲಿ ಪಾಪ ನನ್ನ ಮಾಮನ ಮಗಳು ಅಂತ.
ನಾನು ನೋಡುವ ಚಿತ್ರಗಳಿಗೆಲ್ಲ ಹೃದಯ ಕೊಡುತ್ತೇನೆ.
ಹ್ಮ್ ಆತರ ಕೊಡ ಬರದು ಯಾಕೆ ನೀವು ಆತರ ಕೊಡುತ್ತೀರಾ ಎಲ್ಲದಕ್ಕೂ
ಅದು ಅಭ್ಯಾಸ. ಪಾಪ ಅವರು ಕಷ್ಟಪಟ್ಟು ಮಾಡೊಂಡಿರ್ತಾರಲ್ಲ.
ಹಾ ನಿಜಾ ನಿಜಾ ಕಷ್ಟಪಟ್ಟು ಮಾಡುತ್ತಾರೆ ಅವ್ರರಿಗೆ ದುಡ್ಡು ಹೊರುತ್ತದೆ ಅದಕ್ಕೆ ಅವ್ರು ಮಾಡುತ್ತಾರೆ ಅಷ್ಟೆ.
ಬರ್ಲಿ ಬಿಡಿ ಪಾಪ ಯಾರೊ ಒಬ್ಬರು ಚೆನ್ನಾಗಿರ್ಲಿ
ನಮ್ಮ ನಮ್ಮದಿಂದ ಒಂದು ಜೀವ ಬದುಕುತ್ತದೆ ಅಂದರೆ ಏನಾದರು ಮಾಡಕು
ಅಷ್ಟೇ.. ಅಷ್ಟೇ.. ಮತ್ ಒಳ್ಳೆಯ ಕೆಲ್ಸ ತಾನೆ
ಹೌದು ನಿಜನೇ ಅದು ಒಳ್ಳೆ ಕೆಲ್ಸ
ಹ್ಮ
ಹ್ಮ
ಇನ್ನೇನು
ಹನ್
ಹ್ಮ ಹಾ
ಶುಭರಾತ್ರಿ.
ಹಾ ಸರಿ.
ಮಾಡಮ್ಮು
ಹ್ಮ್
ಸರಿ ಸರಿ
ಸರಿ ಸರಿ